ಅದು
ಹ
ಹಲೋ ಎನ್ನ ಪತಿಿ ಹಾ ಹ್ಮ್ ಹ್ಮ್ ಇಲ್ಲ ಇಲ್ಲೋ ಮರ ಇಲ್ಲೋ ಯಾಗ ಹಾ ಹಾ ಹಾ ಹಾ ಹಾ ಹ್ಮ್
ಹಲೋ
ಹಾ ಹೇಳ
ನನ್ ಜೊತೆ ಮಾತಾಡ್ತೀಯ ಯಾವಾಗ ಬರಾಗ
ಇಲ್ಲಿಲ್ಲ ಮಾತಾಡಲೇ ಇನ್ನೊಂದ್ ಸತಿ ಮಾತಾಡಲ್ಲ ಸ ಮಾದರಿ ಎಲ್ಲಲ್ಲ ಮಾತ್ರಲ್ಲ ಪಜ ಆ
ಂತ ನಾನು ರೇವಿ ಜಾಸ್ತಿ ಮಾಡೆ
ಇಲ್ಲ ಇಲ್ಲ ಗ್ರೇವಿ ಬೇಡ ಅಂತ ಹೇಳಿದೆ ನು ಹ್ಮ್ ಹ್ಮ್ ಏನ ಮೊದ್ಲೇ ರ ವಿಜನಲ್ಲಪ್ಪ ಹಾ ಹೇಳ
ಬತ ನ ಅಂತ ಡೆಷ್ಟೆಪಸಾರಾ ಪ್ರೇಮನ ಮಾಡ ಮ ಮಾಡ ಸೈಜಾಕರಾ ಐಫೋನ್ ಯ ಆಐಫೋನ್ ದಲ್ಲ ಬೇರೆ ಇಲ್ಲ ಪರವಾಗಿಲ್ಲ ಕೊಡ ನೀ ಯಾಕ್ ಕೊಡುದಿಲ್ಲ. ರೈತ್ರು
ಹ್ಮು ಹು.
ಹಾಕೋ. ಹಾಕ್ ನಿಂಗ್.
ವಕ್ತ ಶೋ ಅಭಿ.
ಹಾ
ಭಬಿ
ಆ
ಏನ್
ಏನೋ.
ಅಡರ್ಸೋ ಅಭಿ. ಹ್ಮು
ರವೇಶ ಯಾರ ಜೋಡ್ಸದೆ ಯಾರಡ್ ಮಾಡದೇ ಮಾಡ ಮಾಡ್ಕಾರಪ್ಪಾ. ಫ್ರೆಂಡ್ಸ
ಹೇ ಗಣಪತಿ
ಇಲ್ಲ ಐತಿ ಯಾಕ್. ಯಾವಾಗ್ ಮಾಡಿ ನೋ ಭೈ ಮಾತಾಡತೀನಲ್ಲಾ ನಿನಗ್ ಮಾತಾಡೋದು ಜೀವದನದ್ಯಾಗಿನೂ ಯಾಡ್ ಏನ್ ಮಾತಾಡ್ಲಿ ನೀ ನನ್ನ ಜೀವನದಲೇ ಗೊತ್ತಲೋ. ಗೊತ್ತಿಲ್ಲ ಅಂತ ಯಣ್ಣ ನೀನ ನಿಮ್ಮ್ ಹುಡುಗಿ ಮಾತಾಡ್ತಯಪ್ಪ ನಾವ್ಯಾರಿಗಿ ಮಾತಾಡೋಣ.
ಹ್ಮು ಓ
ಏನಂತೀರಾ ಅಣ್ಣ ಮಕ್ಕೋತ್ಯಾ ನೀನು ಮಕ್ಕೋತ್ಯಾ ನೀ ಮಕ್ಕೊಂಡ್ ನೋಡು
ಹ್ಮು
ಹ್ಮು ಹ್ಮು ಅದೇ ಗತಿಗೆ ಬರ್ತಿರಾ ಎಷ್ಟ ಇದ್ರು ಅದೇ ಬರ್ತವ
ನಾಳೆ ಮುಷನ್ ಮೂರ್ ಕೋಷನ್ ಮಾಡ್.
ಹ್ಮು
ಈಗ್ ಬಂದ್ ಮಾಡಿಲ್ ಅಂದಾಕರ್ ಅನ್ಸುತ್ತ ಸ್ವಲ್ಪ. ಆಮೇಲೆ
ಹ್ಮು ನೋಡ್ ನೋಡ್ ಯಾಡ್, ಮೂರ್ ಕ್ವಷನ್ ಮಾಡಿದ್ಯಾ ಎಷ್ಟತುಗೋ. ಆನ್ಸರ್ ಅದ್ರಾಗ್ ಹ್ಮು ಎಷ್ಟೊತ್ತಿಗೆ ಹ್ಯಾಂಗ್ ಐತಿ ಸಬ್ಜೆಕ್ಟ್ ಇದು. ಸಬ್ಜೆಕ್ಟ್ ಹೆಂಗೈತಿ ಹೇಳ್. ಸಬ್ಜೆಕ್ಟ್ ಹಂಗೈತಿ ಹೇಳದು.
ಸಬ್ಜೆಕ್ಟ್ ಹಾ ಹೆತ ಸರ್ ಹ
ಚಲೋ ಆಯ್ತಾ ಚಲೋ ಆಯ್ತಾ ಇಲ್ಲ ಹೇಳಏು
ಮಕ್ಕನ ಒ ಬೆಳಕನ
ಕಮ ಕವಿತೆ ನೀಕ ಪದಕಳರಿ ಹ ರತ ಕಾಯ ಬಿತೆ ಕಾಯ ಬಿತೆ
ಅತ ಚಲತಲ್ಲ ಹ್ಮ
ಹ್ಮ ಹ ಹದಾ ಆ ರಮಿತ ತಳ ಸಂತೆ ಹ್ಮ್ ಲವೇ ಸಹಾವಿಕಣ
ಏನ್ ಗತ್ತಾಗತ್ತಿಲ್ಲೋ ಏನ್ ಮಾಡಮ್ಮ ಐ ಕೌಂಟ್ ಅಂಡಸ್ಟ್ಯಾಂಡ್ ಎನ್ ಹ ಹ ಒಟ್ಟಳ್ಳ ಒಡು ಕಂಟಡು ಕ ಕಂಟಷ್ಟ ಒ
ನಿ ಏನು ಎ ಗಾರಿ ಗತ್ತ
ವ ಗದಾ ಲಸ ಟೈಕ ಕುತಿನಿಲ್ಲ ಬದತಿ ಸದವ ಮೊಬೈಲ್ ಒಡಕ ಸುಂದರ ನೀತಿ ಬರತತ
ರೈಸು ಹಾಕ್ಲ ಎ ಶರ ಯಾರ ಚಂಗ ಏನ ಹೇಳತ ಹ ನೋ ಕರೆಕ್ ಹಾಕತಿಲ್ಲ ಸುಮ್ಮ ನೀರು ಲ್ಲಿದು ಒ ಇಷ್ಟತೇ ಇತಲ್ಲ ಇಗ
ಹಲೋ
ಹ ಇವೆಲ್ಲಾ ತಿನ್ಬೇಕ ಚಲೋ ಇರುತ್ತೆ ಅಡಾಗ ಆಗಲ್ಲ ಹ ಎತ ಚೂರ ಚೂ ಐ್ತಗ ಚೂರ ಐ್ತ ಎನಡ ಆಯ್ತ ಈಗ ನೋಡಿ ಈಗ ಎಷ್ಟೇ ನೋಡಿ ಇಷ್ಟೇ ಈಗ ಎಷ್ಟೇ ಮುಗಿಸಿ ಈಗ ಬಗಲ ಅಭ ಕರತಿ ಇ ಹ ಹೇಳ
್ಮ್ಮ್ಮ ಹ್ಮ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ಮ ಹ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ
ಏನಿಲ್ಲ ನಿದ ಆಳ ನಿಂಡೆ ಹೇಳಳ ಬಿ ನ ಮಾಡ್ತಾ ಇದ್ಯಾ ಸು ಸುಮ್ಮ ಯಾಕ ಸುಮ್ಮು ಸುಮ್ಮಂದ್ರೆ ಗುಮ್ಮು ಏನೇನೋ ಮಾತಾಡ್ಬೇಕ ಜೀವನ್ದಾಗ ಉದ್ಧಾರ ಆಗ್ಬೇಕಂದ್ರೆ ದುಡ್ಡಿ ಸಂಬಂಧ ಏನೇನಾವ್ ಮಾಡ್ಬೇಕು ಏನಂತಿಸಿದ್ದು ಸಿದ್ದು ಯ ಸ್ಪೀಕ್ ಇಟ್ ಮೀ ಅದರ್ವೈಸ್ ಆಐ ಭೇಟ ರೇ ಸಿ ಕೋಮಲವೇ ಹ್ಮ ಕವಿರಾನ
ಹಾ ಹ್ಮಲ್ಲಸ ತಿಳಬದು ಕ ಮನೆ ಶ ಮಾಡ ಹಿಂದೆ ಕಾಡೋಕೆ ಮುಂದೆ ಮರೆಸೋಕೆ ಮನಸ್ಸೇನು ಕಾಣ ಹಾಗೆ
ಹಾ ಅನ್ನದನಯ ಯಾರ್ಬೋದಾ ಏನಂತಿಸಿದ್ದೆ ಇದಿದ ಮಾಡ ತಿದೀ ಅಂತೆ ಎಕ್ಸಾಮ್ಗೆ ಹೌದು ಒದು ಒ ಹೇಳೆ ಯಾ ಬಸವರಾಜ
ಹ
ಬರಮ್ಮ ಬುುದಲಾ ಸ ಬ ಹವ
ಇನ್ನ ಮನವೇ
ಹ್ಮ್ ಯಾರು ರಾಜ ಸ್ ಆಯ್ ವಿಕೆಟ್ ಒಂದ್ ವಿಕೆಟ್ ಇದ ಹ್ಮ್ ಕರೆಕ್ಟ್ ಅದು ಲಾಸ್ಟ್ ಟೈಮ ಹೋದ ವರ್ಷದ್ದು
ಏನ
ಗಾಾಲಲ್ಲಾನ ನೀ